ನಮಸ್ಕಾರ
ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವು
ಚೆನ್ನಾಗಿದ್ದೀನಿ ಏನ ಇಷ್ಟು ಬೇಗ ನೆನ್ಸ್ಕೊಂಡಿದ್ದೀರಾ
ಹಂಗೆ ಏನೋ ಒಂದ್ ಮಾತಾಡೋಣ ಅಂತ
ಹೌದಾ
ಹ್ಮ್
ನಾನೊಂದು ಕೇಳಬೇಕು ನಿಮ್ಗೆ
ಹಾ ಕೇಳಿ
ನಿಮಗೆ ಪ್ರವಾಸ ಮಾಡುವುದು ಇಷ್ಟ
ಹಾ ತುಂಬಾ ಇಷ್ಟ ನಿಮ್ಗೆ
ನನಗೆ ಕೂಡ ತುಂಬಾ ಇಷ್ಟ
ಹ್ಮ್
ಹೊಸ ಜಾಗಗಳಲ್ಲಿ ಹೋದಾಗ
ಹ್ಮ್
ಆ ಸಮುದ್ರದ ಕಡೆ ಹೋದಾಗ
ಹಾ
ಅಲ್ಲೆಲ್ಲಾ ಓಡಾಡೋದಕ್ಕೆ
ಹ್ಮ್
ಆ ಸಮುದ್ರದ ಸುಂದರವನ್ನು ನೋಡಲು ಸಖತ್ ಇಷ್ಟ ನನಗೆ
ಹೌದಾ
ಹ್ಮ್
ಹ್ಮ್
ಯಾವ ಜಾಗಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇದೆ ನಿಮಗೆ
ಬೆಟ್ಟಗಳು ಇರುವ ಜಾಗಗಳಿಗಿಂತ ಸಮುದ್ರ ಇರುವ ಜಾಗಕ್ಕೆ ಹೋಗಲು ಇಷ್ಟ
ನಿಮಗೂ ಸಮುದ್ರನಾ
ಹೌದು
ಏನಿದೆ ಸಮುದ್ರದಲ್ಲಿ ಹೇಳಿ
ಏನಿಲ್ಲ ಹೇಳಿ
ಏನಿದೆ ಹೇಳಿ
ತುಂಬಾ ಚೆನ್ನಾಗಿರುತ್ತೆ ಆ ನೀರು ಆ ಗಾಳಿ ಆ ಶಬ್ದ ಸೂರ್ಯಾಸ್ತ
ಹ್ಮ್
ಸೂರ್ಯೋದಯ
ಹ್ಮ್
ಎಲ್ಲವೂ ತುಂಬಾ ಚೆನ್ನಾಗಿರುತ್ತದೆ
ಹೌದಾ
ಹ್ಮ್
ನೀವು ಹೋಗಿದ್ದೀರಾ ಸಮುದ್ರಕ್ಕೆ
ಚಿಕ್ಕವಳಿದ್ದಾಗ ಒಂದು್ ಸಾರಿ ಹೋಗಿದ್ದೆ
ಹೌದಾ
ಹ್ಮ್
ಮತ್ತೆ ಇನ್ ಇನ್ನ ಹೋಗೇ ಇಲ್ಲ
ಇಲ್ಲ ಮುಂದಿನ ಬಾರಿ ಹೋಗಬೇಕಂತ ಪ್ಲಾನ್ ಹಾಕಿದ್ವಿ
ಹೌದಾ
ಹ್ಮ್
ಯಾರೊಮ್ಮಿಗೆ
ನನ್ನ ಗೆಳೆಯರೊಂದಿಗೆ
ಇನ್ನ ಗೆಳೆಯರೊಂದಿಗೆ
ಹ್ಮ ಹ್ಮ್
ಮಜಾ ಮಾಡಿ ಸಂತೋಷವಾಗಿ ಮಜಾ ಮಾಡಿ ಬನ್ನಿ
ಹ್ಮ್
ಖುಷಿಯಾಗಿ
ಹಾ ಸರಿ
ಹ್ಮ್ ಮತ್ತೆ ಹೇಳಿ
ಹ್ಮ್ ಅಲ್ಲಿನ ತಂಪಾದ ಗಾಳಿ ಹಸಿರು ಪರಿಸರ ಮತ್ತು ಶಾಂತ ವಾತಾವರಣ ನನಗೆ ತುಂಬಾ ಇಷ್ಟವಾಗುತ್ತದೆ
ನನಗೆ ಸಮುದ್ರ ಹತ್ತಿರ ಇರುವ ಜಾಗಗಳು ಇಷ್ಟ ನಿಮಗೆ ಸಮುದ್ರ ಇಷ್ಟವಾದರೆ ನಮಗೆ ಸಮುದ್ರದ ಜಾಗಗಳು ಇಷ್ಟ
ಅಲೆಗಳು ನೋಡ್ತಾ ಕೂತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಲ್ವಾ
ಹೌದು
ಹ್ಮ್
ನೀವು ಯಾವತ್ತಾರೂ ಹ್ಮ ಹ್ಮ ಹೇಳಿ
ಚಿಕ್ಕ ಒಳಗಿದ್ದಾಗ ಪ್ರವಾಸ ಅಂದ್ರೆ ನಂಗೆ ತುಂಬಾ ಉತ್ಸಾಹ ಇತ್ತು
ಹೇಗಿತ್ತು
ಪ್ರವಾಸಕ್ಕೆ ಹೋಗುವ ಹಂದಿನ ದಿನ ಮಲಗೋಕೆ ಆಗ್ತಾ ಇರ್ಲಿಲ್ಲ
ಹ್ಮ್ ಅಷ್ಟು ಖುಷಿ ಅಷ್ಟು
ನಾಳೆ ಹೋಗುತ್ತೇನೆ ನಾಳೆ ಎಲ್ಲಾ ಫುಲ್ಲು ಮಜಾ ಮಾಡ್ತೇನೆ ಅಂತ ನಿದ್ದೆನೆೇ ಬರ್ತಾ ಇರ್ಲಿಲ್ಲ
ಅದು ಚಿಕ್ಕವಳಾಗಿದ್ದಾಗಿಂದ ಇಲ್ಲಿವರೆಗೂ ಹಾಗೆ ಇದೆ ಇವಾಗಾದ್ರೂನು ಹಂಗೆ ಅನ್ಸುತ್ತೆ
ನಾನು ಕೂಡ ಹಾಗೆ ಮಾಡಿದ್ದನಿ
ಹ್ಮ್
ಹ್ಮ್
ಮತ್ತೆ
ಹ್ಮ್ ಬಟ್ಟೆಗಳನ್ನು ಮೊದಲೇ ಜೋಡಿಸಿಕೊಂಡು ಇಟ್ಕೊಳ್ತಿದ್ದೆ
ಹ್ಮ ಬೆಳಗ್ಗೆ ಬೇಗ ಎದ್ದು ಓಡ್ ಹೋಗುವುದು ಹ್ಮ್ ಆಮೇಲೆ ಓಡ್ ಹೋಗಿ ಎ ಕಾಯ್ತಾ ಇರೋದು
ಹೌದು
ಹ್ಮ ಪ್ರವಾಸದಲ್ಲಿ ನಿನಗೆ ಯಾವ ಬಾಗ ಹೆಚ್ಚು ಇಷ್ಟ
ನನಗೆ ದಾರಿ ಇವಾಗ ಹೇಳ್ತಾರಲ್ವಾ ಕೆಲವೊಬ್ರು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ
ಹಾಗೆ ಅದು ನಿಜಾನೇ ಬಿಡಿ ತಲುಪುವ ಜಾಗ ಅಲ್ಲ ನಿಮಗೆ ದಾರಿ
ಹಾ ಜಾಗ ಕೂಡ ಇಷ್ಟಾನೇ ಆದರೆ ದಾರಿಯಲ್ಲಿ ಕಾಣುವ ದೃಶ್ಯಗಳು ತುಂಬಾ ಸುಂದರ
ಅದು ನಿಜಾನೆ ನಾವು ಮೊನ್ನೆ ಇದಕ್ಕೆ ಹೋಗಿದ್ದೀರಿ ಅಲ್ಲ ಕೇರಳಾಗೆ ಹೋಗಿರುವ ಜಾಗಕ್ಕಿಂತ ಹೋಗುವ ದಾರಿಯೇ ತುಂಬಾ ಸಖತ್ತಾಗಿತ್ತು
ಹಾ ಹಾ
ಹ್ಮ್
ಕಿತಾಕಿಯ ಪಕ್ಕ ಕುಳತ್ಕೊಂಡು ಹೊರಗಡೆ ನೋಡ್ತಾ ಹೋಗೋದು ನಂಗೆ ತುಂಬ ಇಷ್ಟ
ಹ್ಮ ನಿನಗೆ ಕಿಟಕಿ ಪಕ್ಕನ
ಹ್ಮ್
ಆಸನವೇ ಬೇಕು ಅನ್ಸಿದ್ದೆ
ಖಂಡಿತ ಹ್ಮ್
ಮತ್ತೆ ಹೇಳಿ
ಈಗ ಈಗೆಲ್ಲ ಹೇಳ್ತೀನಿ ಕುತ್ಕೊಂಡು ಆಚೆ ನೋಡೋದು ಅಂತ ಆದ್ರೆ ಪ್ರವಾಸಕ್ ಹೋದ್ರೆ ಮಲ್ಕೊಂಡೆ ಇತೀನಿ ಅರ್ ಜಾಗ ರೀಚ್ ಆಗೋವರ್ಗೂ
ನಾವವು ಹಾಗೇನಿಲ್ಲ ನಮಗೆ ನಿದ್ದೆ ಬರುವುದೇ ಇಲ್ಲ
ಹಾ
ಪ್ರವಾಸದಲ್ಲಿ ನಿದ್ದೆ ಬರುವುದೇ ಇಲ್ಲ ನಮಗೆ ಹೇಗಿರಬೇಕಂದ್ರೆ ನಿಶಬ್ದವಾಗಿರಬೇಕು ನಿದ್ದೆ ಬರಬೇಕು ಅಂದ್ರರೆ
ಹಾ ನನಗೆ ನನಗೆ ಸಣ್ಣ ಯಲ್ಲಿದ್ದರೂ ನಿದ್ದೆ ಬಂದು ಬಿಡುತ್ತೆ
ಹ್ಮ್ ನನಗೆ ಹಾಗೇನಿಲ್ಲ ನಿಮ್ಗೆ ಪ್ರವಾಸದಲ್ಲಿ ಛಾಯಾಚಿ ಹತ್ತರ ತೆಗೆಯೋದು ಇಷ್ಟನಾ
ಹ್ಮ್ ತುಂಬಾ ಇಷ್ಟ ನಂಗೆ
ನನಗೆ ಅಷ್ಟೊಂದ ಇಷ್ಟ ಇಲ್ಲ ಸ್ವಲ್ಪ
ಹ್ಮ್
ಹ್ಮ್ ನೆನಪುಗಳು ಉಳಿಸಿಕೊಳ್ಳೋಕೆ
ಹ್ಮ್ ತಗಿತೀನಿ ನಾನು ಚಿತ್ರ ಯಾಕಂದ್ರೆ ತಗಿಯೋ ತಗ್ಯೋಕ್ ಇಷ್ಟ ಆದ್ರೆ ತೆಗಿಯೋರು ಅಷ್ಟೇ ಚೆನ್ನಾಗಿ ತಗಿಯೋರ್ ಇರ್ಬೇಕು ಆಗ ತಗಸ್ಕೊಳಕ ಇಷ್ಟ ಆಗುತ್ತೆ
ಹಾಗೆ
ಹ್ಮ್
ನಿಮಗ ಏನ್ ಬಿಡಿ ತೆಗೀತಾರೆ ನಿಮಗೆಗಿತಾರಲ್ಲಾ
ಹ್ಮ್
ಹ್ಮ್
ವರ್ಷಗಳ ನಂತರ ಆ ಛಾಯಾಚಿತ್ರಗಳನ್ನು ನೋಡಿದರೆ ಆ ದಿನಗಳು ಮತ್ತೆ ನೆನಪಾಗುತ್ತವೆ ಅದಕ್ಕೆ
ಹಾಗೆ ಹ್ಮ್ ಏನೋ ಮಾಡಿ
ಒಂದು ವಿಷಯ ಗೊತ್ತಾ
ಏನು
ಹ್ಮ್ ಕೆಲವೊಮ್ಮೆ ಹೊಸ ಜಾಗಕ್ಕೆ ಹೋಗ್ದ ಹೋದಾಗ ನಾವು ನಮ್ಮನ್ನು ನಾವು ಇನ್ನು ಚೆನ್ನಾಗಿ ತಿಳ್ಕೊಂಡಿದೀವಿ ಅಂತ
ಅಂದ್ರೆ ಹೇಗೆ
ಹೊಸ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ
ಹ್ಮ್ ಆಮೇಲೆ
ಹೊಸ ಜನರನ್ನು ಭೇಟಿ ಮಾಡ್ಬೇಕಾಗುತ್ತೆ
ಹಾ ಹೇಳಿ ಆಮೇಲೆ
ಅದರಿಂದ ಹೊಸ ಅನುಭವಗಳು ಸಿಗುತ್ತೆ
ಏನ್ ಹೊಸ ಅನುಭವಗಳು ಸಿಗುತ್ತೆ ಹೊಸ ಅದೇನಂದರು ಹೊಸ ಜನರನ್ನು ಭೇಟಿ ಮಾಡಬೇಕು ಅ ಏನ್ ಭೇಟಿ ಮಾಡ್ತಿೀರ ಹೊಸ ಜನರನ್ನು ಪ್ರವಾಸಕ್ಕೋದಾಗ ನಿಮ್ಮ ಭಾಷೆ ಅವರ ಅರ್ಥ ಆಗಲ್ಲ ಅವರ ಭಾಷೆ ನಿಮಗರ್ಥ ಆಗಲ್ಲ ಅಂತ ಪ್ರವಾಸ ಆಗಿರುತ್ತೆ ನಮ್ಮದು
ಅಂತ ಪ್ರವಾಸ ಇದ್ರೆ ಮಾತಾಡಕ್ ಆಗಲ್ಲ ಇವಾಗ ನಮ ನಮ್ಮ ರಾಜ್ಯಲ್ಲ ನಾವವು ಹೋಗಿ ಹಕ್ಕಿದೀವಿ ಅಂದ್ರೆ ಅವಾಗ ಮಾತಾಡ್ಬೋದಲ್ವಾ
ನಿನಗೆ ಪ್ರವಾಸಕ್ಕೆ ಯಾರ ಜೊತೆ ಹೋಗೋುದು ಇಷ್ಟ
ನನಗೆ
ಹಾ
ಕುಟುಂಬದ ಜೊತೆ
ಕುಟುಂಬದ ಜೊತೆ
ಹ್ಮ್ ಇನ್ನೂ ಒಳ್ಳೆ ಸ್ ಒಳ್ಳೆ ಸ್ನೇಹಿತರ ಇರುತ್ತೆ ಮತ್ತು
ಹೌದಾ ನೀವು ಸ್ನೇಹಿತರ ಜೊತೆ ಹೋಗುತ್ತೀರಾ ನಾನು ಸ್ನೇಹಿತರ ಜೊತೆ ಹೋಗಲ್ಲ
ಹ್ಮ್
ನಾನು ಸ್ನೇಹಿತನ ಜೊತೆ ಹೋಗುತ್ತೇನೆ
ಹಾ ಹಾ
ಹ್ಮ್ ನನಗೆ ಸ್ನೇಹಿತರೂ ಇಲ್ಲ ಸ್ನೇಹಿತ
ನನಗೂ ಸ್ನೇಹಿತರು ಇಲ್ಲ ನನಗೂ ಸ್ನೇಹಿತ
ಹಾಗೆ
ಹಾ
ಹ್ಮ್
ಒಬ್ಬ ಸ್ನೇಹಿತ ಒಬ್ಬ ಸ್ನೇಹಿತೆ ಅಷ್ಟೇ
ಹೌದಾ
ಹ್ಮ್
ಹಾಗೆ
ಹ್ಮ್
ಹ್ಮ
ಹ್ಮ್ ಯಕೆಂದ ಮಾಸದ ಕು ಚ ಹ್ಮ ಹ್ಮ
ಹೂ ಏನ ಹೇಳ್ತಾ ಇದ್ದೀರಾ
ನಾನು ಒಂದು ದೊಡ್ಡ
ಅಲ್ಲ ಅಲ್ಲ ಏನೋ ಗೊಣುಕ್ತಾ ಇದ್ದೀರಾ
ಏನು ಇಲ್ಲ
ಹೂ ಇರ್ಲ ಈ ಪರವಾಗಿಲ್ಲ ಬೈಕ್ಣಗಿದ್ರೆ ಹೇಳಿ
ಇಲ್ಲ ಇಲ್ಲ ಏನು ಮಾತ ಮಾತನಾಡುವುದು ಅಂತ ಯೋಚಸ್
ಹಾಗೆ ನಾನು ಒಂದು ದೊಡ್ಡು ದೊಡ್ಡ ಏನೋ ಅಂದ್ರಿ ಹೇಳಿ
ನಾನು ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿದ್ದೀನಿ
ಎ ಪಟ್ಟ ಯಾವ ಪಟ್ಟಿ
ಆ ಒಂದು ದಿನ ನೋಡಬೇಕು ಅಂತ ಬಯಸುವ ಜಾಗಗಳ ಪಟ್ಟಿ
ಹ ಅಷ್ಟು ಜಾಗಗಳು ಇದಿಯಾ
ತುಂಬಾ ಇದೆ
ಮೊದಲು ಯಾವ ಜಾಗಕ್ಕೆ ಹೋಗಬೇಕು ಅಂತ ಬಯಸುತ್ತೀಯಾ
ಹ್ಮ್
ಹ್ಮ್ ಹಸಿರು ಬಟ್ಟೆ
ಹಸಿರು ಬೆಟ್ಟ ಹಸಿರು ಬೆಟ್ಟ ತಟ್ಟೆಗಳು ಇರುವ ಒಂದು ಶಾಂತ ಜಾಗಕ್ಕೆ ಹಾಗು ನೀಲಿಯ ಸಮುದ್ರ
ಆದ್ರಗ ನೀವ್ ಆಾಗ ಹೇಳಿದ್ರಿ ಇದು ಹ ಹೇಳಿ ಸಮುದ್ರ ಹ ಹಸಿರು ಬೆಟ್ಟ ಇರುೋದು
ಗೊತ್ತಿರುವುದನ್ನೇ ನೀವು ಪದೇ ಪದೇ ಪ್ರಶ್ನೆ ಕೇಳಿದರೆ ಅವೇ ಉತ್ತರ ಬರುತ್ತದೆ
ಹಾಗೆ
ಹ್ಮ್
ಹೂ ಹಸಿರು ಬೆಟ್ಟ ಇರುವ ಒಂದು ಶಾಂತ ಜಾಗ ಸಮುದ್ರ ಶಾಂತವಾಗಿ ಇರುವ ಸಮುದ್ರ ಮತ್ತೆ ಇನ್ನ ಏನ ಹೇಳದ್ರಿ
ಹೂ ಬಿಡಿ ಅದು ಬಿಡಿ
ಹಾ
ನಿಮಗೆ ಸೂರ್ಯಾಸ್ತ ನೋಡುವುದು ಇಷ್ಟವಾ ಸೂರ್ಯೋದಯ ನೋಡುವುದು
ನಮಗೆ ಸೂರ್ಯೋದಯ ನೋಡುವುದು ಇಷ್ಟ
ಹ್ಮ್
ಹ್ಮ್
ಓಕೆ ಯಾಕೆ
ಯಾಕೆ ಅಂದರೆ ಆವಾಗೆ ನಮ್ಮ ದಿನ ಅನ್ನುವುದು ಇದು ಮುಂದೆ ಒರ್ಸು ಒರ್ಸೋಕೆ ಆಗುವುದು
ಹಾ ಹಾ
ಹ್ಮ್ ಸೂರ್ಯೋದಯ ಆದ್ಮೇಲೆ ಮಲಗುವುದು
ಹ ಹಾ
ಹ್ಮ್
ನನಗೆ ಸೂರ್ಯಾಸ್ತ
ನಿನ್ನ ಕೇಳ ಇಲ್ಲ ಯಾರು
ಹ ನೀವು ಕೇಳ್ತೀರಾ ಅಂತ ಹೇಳ್ದು
ಆಾ ನಾನ್ ಕೇಳೇ ಇಲ್ಲ
ಪರವಾಗಿಲ್ಲ ಬಿಡಿ
ಹ್ಮ್
ಹ್ಮ್
ಹೋಗಿಲಿ ನಿಮ್ಮ ಪ್ರವಾಸ ಚಂದ ಆಗಲಿ ಹ ಖುಷಿಯಾಗ ಹೋಗಿ ಬನ್ನಿ ಅಂತ ಬಯಸುತ್ತ ನಿಮ್ಮ ಗೆಳೆಯ ಧನ್ಯವಾದಗಳು ಮುಂದಿನ ಕರೆಯಲ್ಲಿ ಸಿಗುವುದು
ಹಾ ಸರಿ